ಹಲೋ ಏನ್ ಮಾಡ್ತಿದ್ಯಾ.
ಏನು ಇಲ್ಲ ಹಂಗೆ ಸ್ನಾಯಕ್ಸ್ ತಿನ್ಕೊತಾ ಕುತ್ಕೊಂಡಿದ್ದೇ ನಿನು.
ಹೌದಾ ನಾನು ಏನಿಲ್ಲ ನೋಡು ಇವತ್ತು ನಮ್ ಹೊಲ್ದಲ್ಲಿ ಕಬ್ಬು ಅ ನಾಟ್ನೆ ಮಾಡುದ್ವಿ.
ಹ್ಮ್
ಹ್ಮ್ ಇವತ್ತು ಎತ್ ಎತ್ತಿನವ್ರು ಬಂದಿದ್ರು ಸಾಲೆಲ್ಲ ಹಾಕಕ್ಕೆ ಕಬ್ಬು ಹಾಕ್ಬೇಕಲ್ಲ ಬೆಳೆ. ನಮ್ ಹೊಲ್ದಲ್ಲಿ. ಅದಕ್ಕಂತ ಅಪ್ಪಾಜಿ ರಾಸಾಯನಿಕ ಅ ಜೈವಿಕ್ ಕ್ಕ ಗೊಬ್ಬರವನ್ನೆಲ್ಲಾ ತಂದು ತಂದು ಆಮೇಲೆ ಹೊಲ್ದಲೆಲಾ ಹಾಕಿದ್ರು ಅದಕಿನ ಮುಂಚೆ ಇವಾಗ ಹಸುಗುಳ್ ಸಗ್ಣಿ ಇರುತ್ತಲ್ಲ ಆ ಗೊಬ್ರ ಹಾಕಿದ್ವಿ ಹೊಲಕ್ಕೆ.
ಹ್ಮ್
ಹ ಅದ್ ಹಾಕಿದಾದ್ಮೇಲೆ. ಅದು ಜೈವಿಕ ಗೊಬ್ರ ಅಂತ ಸಿಗುತ್ತೆ ಅಂಗ್ಡನಲ್ಲಿ ಅದನ್ನ ತಗೊಂಡ್ ಬಂದು ಹೊಲದಲ್ಲೆಲ್ಲಾ ಹಾಕಿದ್ವಿ ಹಾಕಿ ಆದ್ಮೇಲೆ ಕಬ್ನ ಕಟ್ ಮಾಡಿದ್ರು ಕಟ್ ಮಾಡಿ ನೀಟಾಗಿ ಎಲ್ಲಾನು ಒಂದ್ ಕಡೆ ಜೋಡಸಿದ್ರು ಜೋಡಸಿ ಆದ್ಮೇಲೆ ಮಧ್ಯಾಹ್ನ ಕಬ್ ನ್ನ ಆ ಲಾವಣಿ ಮಾಡಿದ್ವಿ ನಾವು ನಮ್ ಹೊಲ್ದಲ್ಲಿ. ಆಮೇಲೆ ಸೈಡು ಮೆ ಕೆಜಿ ಒಳನೆಲ್ಲ ಹಾಕಿದ್ವಿ ಹಾಕಿ ಆದ್ಮೇಲೆ ಸ್ವಲ್ಪ ನಮ್ ಮನೆಗ್ ಬೇಕಾಗಿರೋ ತರ್ಕಾರಿ ಆಗ್ಲಿ ಇವಾಗ ಅಲ್ಸಿನ. ಅಹ ಕಾಳು ಅ ಮತ್ತೆ ಹೆಸ್ರ್ ಕಾಳು ಈ ತರ ನಮ್ಗೆ ಯಾವ್ದ್ ಬೇಕೊ ಕಡ್ಲೆ ಕಡ್ಲೆಕಾ ಕಡಲೆಕಾಳಿಂದು ಬೀಜ ಅಂಗ್ಡಿಯಲ್ ತಂದ್ಬಿಟ್ಟು ಅದನ್ನೆಲ್ಲಾ ಸ ಸೈಡ್ ಹೊಲ್ದಲ್ಲಿ ಹಾಕಿದ್ವಿ ಹಾಕಿ ಆದ್ಮೇಲೆ. ಅಪ್ಪಾಜಿ ಒಂದ ಹೊಲ್ದಲ್ಲಿ ವಾಗನ್ ಮಾಡಿದ್ರೆ ಇನ್ನೊಂದ್ ಹೊಲ್ದಲ್ಲಿ ತರ್ಕಾರಿಗಳನ್ನ ಹಾಕ್ಬೇಕಂತ ಅನ್ಕೊಂಡಿದೀವಿ ಹೌದು ನಿಮ್ಮ್ ಊರಲ್ಲಿ ಯಾವ್ ತರ ತರಕಾರಿಗಳಾಗ್ಲಿ ಬೆಳೆಗಳನ್ನ ಮಾಡ್ತೀರ ನೀವು.
ನಮ್ ಕಡೆ ಅಂತಂದ್ರೆ ಜೋಳ ರಾಗಿ ಭತ್ತ ಆತರ ಬೆಳೆಗಳನ್ನೆಲ್ಲ ಬೆಳಿತೀವ್ ನಿಮ್ ಕಡೆ ಯಾವ್ ತರ ಬೆಳೆಗಳು ಜಾಸ್ತಿ ಪ್ರಸಿದ್ಧಿ ಅದವಾ.
ನಮ್ ಕಡೆ ಕಬ್ಬು ಜಾಸ್ತಿ ಇದೆ ಭತ್ತ ನಾವು ಬೆಳ್ಯಲ್ಲ ಅಷ್ಟೊಂದು ನಮ್ಮ ಅಪುನೂರಲ್ಲಿ ಬೆಳಿತಿದ್ರು ಭತ್ತಗಳನ್ನೆಲ್ಲ ಅವಾಗ ಅಜ್ಜ ಆ ಮತ್ತೆ ಅಜ್ಜಿ ಚಿಕ್ಕಪ್ಪ ಅವ್ರೆಲ್ಲಾ ಬೆಳೀತಾ ಬಂದಿದ್ರು. ಇವಾಗ್ ಇವಾಗ ನಾವು ಬೆಳ್ಯಲ್ಲ ನಾವು ಕಬ್ಬನ ಹಾಕಿರೋದು ಇವಾಗ ಆಮೇಲೆ ಭತ್ತಗಳಂದ್ರೆ ಜಾಸ್ತಿ ಕೆಲ್ಸ ಮಾಡ್ಬೇಕಲ್ಲ ಇವಾಗ ಭತ್ತ ಹಾಕಿದಾಗ ಗು ಗುಬ್ಬಿ ಆಗ್ಲಿ ಪಕ್ಷಿ ಆಗ್ಲಿ ಇದನ್ನಲ್ಲಾ ಹೊಡಿತಾ ಇರ್ಬೇಕು ಅವಳ ಬಂದು ಕಾಳ ತಿಂತಾವಲ್ಲ ಅದಕ್ಕೋಸ್ಕರ ಅದ್ನೇ ಎಲ್ಲಾ ಹೊಡಿಬೇಕು ಕಷ್ಟ ಜಾಸ್ತಿ ಆಗತ್ತೆ ಅಪ್ಪ ಒಬ್ರೆ ಇದ್ದಾರಲ್ಲ ಮನೆಲಿ. ಅದಿಕ್ಕೋಸ್ಕರ ಅದನ್ ಅದನ್ನೆಲ್ಲ ಮಾಡಿ ಆಮೇಲೆ ಜೋಳನೂ ಹಾಕ್ತಿದ್ರು ನಮ್ಮ್ ಅಪ್ಪನ್ ನಮ್ಮಪ್ಪಾ ಮದ್ವೆ ಆಗೋಕಿನ ಮುಂಚೆ ಜೋಳ ಹಾಕ್ತಿದ್ರು ಜೋಳನೆಲ್ಲಾ ಹಾಕಿ ಆಹ ಮನೇಲಿ ನೆಟ್ಲು ಚೀಲುದ್ ನೆಟ್ಲು ಕಟ್ತಿದ್ರು ಎಲ್ಲಾ ಮಾಡ್ತಿದ್ರು.
ನಮ್ ಕಡೆ ಅಂ ನಮ್ ಕಡೆ ಭತ್ತ ಯಾವ್ ತರ ಅಂತಂದ್ರೆ ನಾವು ಗುಡ ಬತ್ ತ ಬೆಳಿತೀವಿ ರಾಗಿ ಬೆಳಿತೀವಿ ಜೋಳ ಬೆಳಿತೀವಿ ಅಂತ ಹೇಳಿದೆ ಅಲ್ಲ. ಭತ್ತ ಅಂದ್ರೆ ನಮ್ದು ಎರಡ್ ಬೆಳೆಗಳ್ ಇರ್ ತ್ತವೆ ಆರ್ ತಿಂಗ್ಳಿಗ್ ಒಂದ್ಸರ ಒಂದ್ಸಾರಿ ಬೆಳೆಗಳು ಬರುತ್ತೆ. ಆದ್ರೆ ಒಂದೊಂದ್ಸಾರಿ ಬೆಳೆಗಳೇ ಸಿಗೋದಿಲ್ಲ ಯಾಕಂದ್ರೆ ನೀರಿಂದು ತೊಂದ್ರೆಯಿಂದ ಒಂದೊಂದ್ಸಾರಿ ಬೆಳೆ ಬೆಳೆಯೋಕೆ ಆಗೋದಿಲ್ಲ. ಆತರ ಎಲ್ಲಾ ತೊಂದ್ರೆ ಇದೆ ನಿಮ್ ಗೆ ಯಾವ್ದಾದ್ರೂ ಯಾವ್ದಾದ್ರು ತೊಂದ್ರರೆ ಆಗುತ್ತಾ
ನೀರಿಗೆ ನಮ್ದ ಯಾವ್ದು ತೊಂದ್ರ ಇಲ್ಲ ಯಾಕಂದ್ರೆ ಕಬ್ಬು ಅಷ್ಟೊಂದ ನೀರ್ ಇದಾಗಲ್ಲ ಅಲ್ಲ ಇವಾಗ ಒಂದ್ ಕಬ್ಬು ಹೆಂಗಂದ್ರೆ ಒಂದ್ಸಾರಿ ಇದನ್ನ ಮಾಡಿದ್ರೆ ಅದಕ್ ಒಂದ್ಸಾರಿ ಕಸ ತಗ್ದು ಎಲ್ಲಾ ನೀಟಾಗಿ ಬೆಳೆನ ಹಾಕ್ಬಿಟ್ ಬಂದ್ರೆ ಯಾವ್ದೇ ತರ ನೀ ಅಹ ಹೆಚ್ಚು ಕೆಲ್ಸ ಮಾಡಸ್ಕೊೊಳ್ಳಲಕ್ಕ
ಹಾ ಹೆಚ್ಚು ಕೆಲ್ಸ ಸ ಏನು ಬೇಕಾಗಿಲ್ವಾಗ ಹ್ಮ್
ಕೋದು ಅದು ಇದು ಏನ್ ಬಾಗಿಲ್ಲ ಒಂದ ಹಚ್ಬೇಕಾದ್ರೆನೆ ಗೊಬ್ಬ್ರ ಎಲ್ಲಾ ಹಾಕಿ ಹಚ್ಚಿದು ಅಂದ್ರೆ ಮುಗ್ದೋಯತು
ಹೌದು ನಿಮ್ ಸಡೆ ಬನ್ ನಿಮ್ ಕಡೆ ಬರೀ ಕಬ್ಬುನೇ ಬೆಳಿತೀರಾ ಮತ್ತೆ ಏನಾದ್ರೂ ಬೆಳಿತೀರಾ
ಆ ಮೆಕ್ಕೆಜೋಳನ ಬೆಳಿತೀವಿ ಮೆಕ್ಕೆಜೋಳ ಒಂದ ನನ್ ಪ್ರಕಾರ ಒಂದ್ ಮೂರ್ ನಾಲ್ಕಕ್ ತಿಂಗಳಿಗೆಲ್ಲ ಬರ್ಬಹದು ಆ ಮೆಕ್ಕೆಜೋಳದಿಂದ ಏನಾಗತ್ತ ಅಂದ್ರೆ ಇವಾಗ ದನಗಳಿಗೆ ದ ಕಾಳಾಗತ್ತ ಆಮೇಲೆ ನಮ್ಗೂ ಕಾಳಾಗತ್ತ ಆಮೇಲೆ ಇವಾಗ ಮನೆಗೆ ಯಾರಾದ್ರು ಕಾಲ್ ಕೇಳ್ಕೊಂಡ್ ಬರ್ತಾರಲ್ಲ ಅಮ್ಮ ಸ್ವಲ್ಪ ಏನಾದ್ರು ಇದ್ರು ಕೊಡ ಆತರ ಅವ್ರಿಗೂ ಆಗ ಕಾ ಆಗಿರುತ್ತ ಆಮೇಲೆ ಆಹ ಮೇವು ಆಗುತ್ತ ಅಂದ್ರೆ ಇವಾಗ ತನಿೆಲ್ಲ ಬರ್ಬೇಕಂದ್ರೆ ಸ್ವಲ್ಪ ಒಣಗ್ಬೇಕಲ್ಲ ಮೆಕ್ಕೆಜೋಳ ಅದುವನಿಗೆ ಹಾ ಒನ್ಗೆ ಆದ್ಮೇಲೆ ಅದನ್ನ ಮೇವು ಅಂತ ಮಾಡ್ತ ಹಾಕ್ತಿವಿ ಜಾಸ್ತಿ ದಿನಾನೂ ಇಟ್ಕೋಬಹುದು ಮೆಕ್ಕೆಜೋಳನ್ ದಂಟು ಇರತ್ತಲ್ಲಾ ಅದನ್ನ ಜಾಸ್ತಿ ದಿನ ಇಟ್ಕೋಬಹುದು ಆಮೇಲೆ ಇನ್ನೊಂದು ಒಲೆಗೂರಕಂತ ಕಟ್ಕನ್ ಆಗುತ್ತ ದಿಂಡು ಅಂತ ಒಂದಿರುತ್ತ
ಹ್ಮ್ ಹೌದುನ್
ನೀರ್ ಕಾಯಸಕ್ಾಗಗ್ಲಿ ಎಲ್ಲದ ಈಗ ಹಾಕ್ಬೋುದು ನಿಮ್ಮಲ್ ನಿಮ್ ಕಡೆ ಅದನ್ನ ಏನಾದ್ರು ಆಗ್ತಾರ ಒಲೆಗೆ
ಹಾ ನಮ್ ಕಡೆ ಏನಂದ್ರೆ ಭತ್ತದೇನು ಒಲೆಗ್ ಹಾಕಲ್ಲ ಯಾಕಂದ್ರೆ ಆತರ ಏನು ಇದು ಅದನ್ ದೊಂಟು ಅಂತ ಏನೋ ಕರಿತೀವಿ ಅದನ್ನೆಲ್ಲಾ ಬರೋದಿಲ್ಲ ಗುರೆಳ್ಳು ಅಂತ ಗೊತ್ತಾ ಅದೆಲ್ಲಾ ಮಾಡ್ತಾರೆ ಅದರಿಂದ ಹಿಂದೆ ಕಟ್ಟಿಗೆ ಇರುತ್ತೆ ಅಗೆ ಅಂದ್ರೆ ಒಂಥರ ದಂಟು ಅಂತಾರೆ ಅದರಿಂದ ನಾವು ಒಲಯಗಳನ್ನೆಲ್ಲ ಹಚ್ತೀವಿ ಒಲ ಅದು ಅದನ್ನ ನಾವು್ಮ್ ಅಡಗೆ ಮಾಡೋಕೆ ಅದು ಇದು ಮಾಡೋಕೆ ಒಲೆ ಹಚ್ಚೋಕೆ ಬಹಳ ಉಪಯೋಗ ಆಗುತ್ತೆ ನಮ್ಗೆ
ಹ ಹೌದು ಇವಾಗ ಅದನ್ನ ಇವಾಗ ನಾವು ಇದು ದಿಂಡು ಅಂತ ಒಂದಾಗುತ್ತೆ ಇನ್ನೊಂದ ಏನಾಗತ್ತೆ ಅಂದ್ರೆ ಇವಾಗ ದನಗಳ ಮೇವು ತಿಂದಿರ್ತಾವಲ್ಲಾ ಮೇವು ತಿಂದ ಆದ್ಮೇಲೆ ದಂಟ ಅಂತ ಇರುತ್ತೆ ಇವಾಗ ನೀನ್ ಹೆಂಗ ವ ಎಳುದುದಂಟು ಏನೋ ಹೇಳ್ದಲ್ಲ ಅದೇ ತರ ಮೆಕ್ಕೆಜೋಳದ ದ ದಂಟೆ ಎಂತ ಇರುತ್ತೆ ಆ ದಂಟನ್ನು ನಾವು ನೀರ್ ಕಾಯಸಕಾದ್ರೂ ಉಪಯೋಗಸ್ಬಹದು ಅಡಗೆ ಮಾಡಕಾದ್ೂ ಉಪಯೋಗಿಸ್ಬೋುದು ಎಲ್ಲಾ ತರದಲ್ಲೂ ಉಪಯೋಗ ಆಗುತ್ತೆ ಅದಕ್ಕೋಸ್ಕರ ನಾವು ಅದನ್ನ ಹಾಕ್ತಿೀವಿ ಜಾಸ್ತಿ ಮತ್ತೆ ನಿಮ್ ಕಡೆ ಯಾವ್ದ ಆ್ತೀರಾ
ನಾವು ಜಾಸ್ತಿ ಅಂದ್ರೆ ಭತ್ತಾನೆ ಅದು ಭತ್ತ ಆರ್ ತಿಂಗಳಗ ಒಂದ್ಸಾರಿ ಬರುತ್ತೆ ಅದಕ್ಕೆ ಅದನ್ನ ಬೆಳಿಬೇಕಂದ್ರೆ ಬಹಳ ಕಷ್ಟ ಪಡ್ಬೇಕು ಅದ್ರಲ್ಲಿ ಕಸಾನು ಜಾಸ್ತಿ ಬರುತ್ತೆ ಅಹ ಮತ್ತೆ ಈಗ ಭತ್ತ ಬೆಳಿಬೇಕಂದ್ರೆ ಸೈಡು ಒಡ್ಡ ತರ ಇರುತ್ತೆ ಅಲ್ಲೆಲ್ಲಾ ನಾವ ಏನ್ ಮಾಡ್ಬೇಕು ಅಹ ಯಾವ್ದಾದ್ರು ಗಿಡ ಬೆಳೆಸೋದು ಇಲ್ಲಾ ಅಂದ್ರೆ ಸಣ್ಣ ಪುಟ್ಟ ಹಸಿರು ಕಾಳು ಉದ್ದಿನ ಬೆಳೆ ಆತರ ಎಲ್ಲ ಬೆಳೆಗಳನ್ನ ಹಾಕಿದ್ರೆ ಆ ಒಡ್ಡೆ ಎಲ್ಲ ಕರೆಕ್ಟ್ ಆಗಿ ಕುೂತ್ಕೊಳ್ಳುತ್ತೆ ಗಟ್ಟಿಯಾಗಿರುತ್ತೆ ಅವಾಗ ಆಗ ಮಳೆ ಬಂದ್ರುನು ಏನು ಒಡೆದೋಗೋದಿಲ್ಲ ಅದು ಹ ಅಂದ್ರೆ ಈ ಈಗ ನೋಡು ಭತ್ತ ಬೆಳೆದು ಒಂದು ಒಣಗೋ ತರ ಬಂತ ಅಂದ್ರೆ ಆವಾಗ ಮಳೆ ಬಂತು ಅಂದ್ರೆ ಅದೆಲ್ಲಾ ನಾಶ ಆಗೋಗ್ಬಿಡುತ್ತೆ ಬೆಳೆ
ಹೌದು ಇವಾಗ ನಿಮ್ಗೆ ಮಳೆ ಜಾಸ್ತಿ ಆದ್ೂನು ತೊಂದ್ರ ಆಗುತ್ತಲ್ಲ ಭತ್ತ ಬೆಳೆದಿರೋ್ರಿಗೆ
ಹ್ಮ್ ಹೌದು ಜಾಸ್ತಿನೂ ಆಗ್ಬಾರ್ದು ಒಂದು ಮ ಒಂಥರ ಮಧ್ಯ ತರ ಇರ್ಬೇಕು ಮಳೆ ಒ್ ಜಾಸ್ತಿ ಆಯ್ತ ಅದ್ರುನು ತೊಂದ್ರ ಆಗುತ್ತ
ಹೌದಾ ನಮ್ಗೆ ಕಬ್ಬಗ ಏನ್ ತೊಂದ್ರ ಆಗಲ್ಲ ಜಾಸ್ತಿ ಜಾಸ್ತಿ ಕಬ್ಬ ಉದ್ದು ಬೆಳದ್ರ ಅಂದ್ರ ಗಾಳಿ ಬಿಡುತ್ತಲ್ಲ ಗಾಳಿಗೆ ಆ ಕಡೆ ಈ ಕಡೆ ಅಲಗಾಡಿ ಬೇರ್ ಲೂಸ್ ಆಗುತ್ತ ಆಮೇಲೆ ಕಬ್ಬನುೂ ಬಿದ್ದೋಗ್ ಬಿಡುತ್ತ ಅದು ಸ್ವಲ್ಪ ತೊಂದ್ರ ಆಗತ್ತೆ ಅದು ಬಿಟ್ರೆ ಜಾಸ್ತಿ ಮಳೆ ಆದ್ರೆ ಅಷ್ಟೊಂದ ನಮ್ಗೆ ನಾಶ ಅಂತೂ ಆಗಲ್ಲ ಜಾಸ್ತಿ ಮಳೆ ಆದ್ರೆ ಭತ್ತಕ್ಕೆ ನಿಮ್ಗೆ ಏನಾಗತ್ತೆ ಅಲ್ವಾ ನಾಶ ಆಗತ್ ಅನ್ಸತ್ತಲ್ವಾ
ಹ್ಮ್ ಹ್ಮ್ ಹೌದು ಹೌದು ನಿಮ್ ಕಡೆ ಕಬ್ಬ ಬೂ ಇಂದ ಏನೇನ್ ಮಾಡ್ತೀರಾ
ಆಹ್ ನಮ್ ಕಡೆ ಕಬ್ಬಿಂದ ಬೆಲ್ಲ ಮಾಡ್ತೀವಿ ಆಮೇಲೆ ಸಕ್ಕರೆ ತಯಾರಿಸ್ತೀವಿ ನಮ್ ಕಡೆ ಎಲ್ಲ ಕಾರ್ಖಾನೆಗಳಿದ್ದಾವೆ ಕಬ್ಬು ಅಹ ಇವಾಗ ನಾವು ಕಬ್ ಎಲ್ಲ ಬೆಳತಿವ ಬೆಳೆದಾದ್ಮೇಲೆ ಆ ಕಾರ್ಖಾನೆಯವ್ರು ಬಂದು ನಮ್ ಕಬ್ ನೋಡ್ಕೊಂಡ್ ಹೋಗ್ತಾರೆ ಕಬ್ ನೋಡ್ಕೊಂಡು ಒಂದ್ ಅ ಒಂದು. ಬೆಲೆಗೆ ಹೊಂದಿಸ್ಕೊಂತಾರೆ ಇವಾಗ ಕಾರ್ಖಾನೆಯವ್ರ್ ಬಂದು ಬಂದು ಅವ್ ಅವ್ರು ಕಟಾವ್ ಮಾಡ್ಕೊಂಡ್ ಹೋಕರೆ ಕಟ್ ಮಾಡ್ಕೊಂಡು ಹೋಗಿ ಅವ್ರು ಅಲ್ಲಿ ಕಬ್ಬಿನ ಹಾಲಾಗಿ ಮತ್ತೆ ಕಬ್ಬು ಸಕ್ಕರೆ ಆಮೇಲೆ. ಆ ಕಬ್ಬು ಎಲ್ಲ ಸಕ್ರೆ ಹಾಲ್ ತೆಗ್ದ್ ಆದ್ಮೇಲೆ ಉಳ್ದಿರುತ್ತಲ್ಲಾ ಅದು ಕಚ್ಚ ಅಂತೀವಲ್ಲ ಆ ಕಚ್ಚನ ಮತ್ತೆ ಗೊಬ್ರ ಆಗಿ ತಯಾರ್ ಮಾಡ್ತಾರೆ ಅವ್ರು ಅದ್ರಿಂದನೂ ಜಾಸ್ತಿ ಉಪ್ಯೋಗ ಇದೆ ಕಬ್ಬಿನಿಂದ ಮತ್ತೆ ಆ ಕಬ್ಬಿನ್ ಮೇಲ್ಗಡೆ ಹಸಿರ್ ಕಲರ್ ಗರಿ ಇರುತ್ತಲ್ಲ. ಅದು ಕೂಡ ದನಗ್ಳಿಗ್ ಮೇವ್ ಆಗುತ್ತೆ ಎಲ್ಲ ತರದ ಉಪ್ಯೋಗಗಳ್ ಇದೆ ಅದ್ರಲ್ಲಿ.
ಹ್ಮ್ ಹೌದು ಸಕ್ರೆಕಿನ ಬೆಲ್ಲಾನೇ ಬಹಳ ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ ಅಲ್ಲ ನಮ್ಗೆ.
ಹೌದು ಸಕ್ರೆದಲ್ಲಿ ಸ್ವಲ್ಪ ರಾಸಾಯ್ನಿಕ ಅಹ ಕಲ್ಸಿರ್ತಾರಲ್ಲ ಅದುಕ್ಕೋಸ್ಕರ ಸಕ್ರೆಯಿಂದ ಅಷ್ಟೊಂದು ನಮ್ಗ ಆಹಾರ ರುಚಿ ಕೊಡಲ್ಲ ಆಮೇಲೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಬೆಲ್ಲ ಅಂದ್ರೆ ಅಹ ಜೈವಿಕವಾಗಿ ಅಂದ್ರ ಅಹ ಪರಿಶುದ್ಧವಾದ ಕಬ್ಬಿನ ಹಾಲ್ ತಗೊಂಡು ಆಮೇಲೆ ಅದನ್ನ ಕುದ್ಸಿ ಬೆಲ್ಲ ತಯಾರ್ ಮಾಡೋರು ಅದನ್ನ ಚೆನ್ನಾಗ್ ತಯಾರ್ ಮಾಡಿರ್ತಾರ ಅದ್ರಿಂದ ನಮ್ಮ ಆರೋಗ್ಯಕ್ಕೆ ಏನ್ ಹಾನಿ ಆಗಲ್ಲ.
ಹೌದು ನೀವು ನೀನ್ ಮಾಡೋದು ಇದೆಲ್ಲಾ ನೋಡಿದಿ ಯ ಕಣ್ಣಾರೇನೇ.
ಹು ನೋಡಿದೀನಿ ಅಂದ್ರೆ ನಾನ್ ಚಿಕೌಳಿರುವಾಗ ನಮ್ ಅಜ್ಜಿ ಒಂದ್ಸಾರಿ ಇದಕ್ಕೆ ಕರ್ಕೊಂಡ್ ಹೋಗಿದ್ರು ಅಂದ್ರೆ ಕಬ್ಬಿಗೆ ಸುತ್ತ ಸುತ್ತಿ ಒಂದು ಅಂಟ್ ಬೆಲ್ಲ ಅಂತ ಇರುತ್ತೆ. ಹ ಅದನ್ ಅದನ್ನ ತಿನ್ ಅದ್ ಅದು ಅ ತಳ ಇರುತ್ತೆ ಸ್ವಲ್ಪ್ ಗಟ್ಟಿ ಬೆಲ್ಲದ್ ತರ ಇರಲ್ಲ ಗಟ್ಟಿ ಇವಾಗ ಅಹ ಪೆಂಡಿ ಪೆಂಡಿ ಬೆಲ್ಲ ಬರುತ್ತಲ್ಲ ಆ ತರ ಇರಲ್ಲ ಅಷ್ಟೇ ತೆಳ್ವದು ಒಂದು ಒಂದ್ ಎರಡ್ ಎಳೆ ತರ ಇರುತ್ತೆ. ಅದನ್ನ ನಾನು. ಕಬ್ಬಗ್ ಹಚ್ಚಿ ಅದು ಕೊಡ್ತಾರೆ ಅದು ತಿನ್ನೋದ್ರಿಂದ ಚೆನ್ನಾಗಿರುತ್ ತೆ ಇನ್ನೊಂದು ಕಬ್ಬಿನ ಹಾಲನ್ನ ಅ ಮಾಡ್ಸ್ಕೊಂಡ್ ಬರಕಂತ ಹೋಗಿದ್ವಿ.
ಹ್ಮ್ ಹೌದು.
ದಲ್ಲಿ ನಿಂಬೆ ಹಣ್ಣಿನ್ ರಸ ಹಾಕೊಂಡು ಕಬ್ಬಿನ ಹಾಲ್ ಕುಡಿದ್ರೆ ಚೆನ್ನಾಗಿರುತ್ತೆ ರುಚಿ ರುಚಿ ಆಗಿರುತ್ತೆ.
ಅದ್ರಿಂದ ಆರೋಗ್ಯಕ್ಕನು ತುಂಬಾ ಒಳ್ಳೇದು ಅಲ್ಲ.
ಹೌದು ಒಳ್ಳೇದು.
ಹ್ಮ್ ನಮ್ ಕಡೆನೂ ಭತ್ತಾನು ಅಲ್ದೆ. ಮತ್ತೆ ಇದು ಹ್ಮ್ ಏನಪ್ಪಾ ರಾಗಿ ಬೆಳಿತಾರೆ ಮತ್ತೆ ಜೋಳ ಬೆಳಿತಾರೆ ಅಂದೇ ಅಲ್ಲ ಜೋಳ ಬೆಳೆಯೋದ್ರಿಂದ ಅದರಿಂದ ನಾವು ಅ ಇದು ಮುದ್ದೆ ಜೋಳದ್ ಮುದ್ದೇನು ಮಾಡ್ತೀವ್ ವಿ ರಾಗಿ ಮುದ್ದೇನು ಮಾಡ್ತೀವಿ ಅದ್ರಿಂದ ನಮ್ ಆರೋಗ್ಯಕ್ಕೆ ಎಷ್ಟೋ ಒಳ್ಳೇದಾಗುತ್ತೆ ಅಲ್ವಾ.
ಹೌದು ಒಳ್ಳೇದು ಎಲ್ಲ ತರದಿಂದ ನೀವು ಆ ಭತ್ತತ್ ಕಟಾವು ಮಾಡಿದ್ಮೇಲೆ ಅದು ಉಳ್ದಿರತ್ತಲ್ಲ ಅದನ್ನ ಏನ್ ಮಾಡ್ತೀರಾ ನೀವು.
ಆ ಭತ್ತ ಕಟಾವು ಮಾಡಿದ್ಮೇಲೆ ಅದು ಹೊ ವಲ್ದಲ್ಲೇ ಬಿಟ್ಟಿರ್ತಾರೆ ಅದನ್ನ ಏನಿಲ್ಲ ಬೆಂಕಿ ಪಟ್ಣದಿಂದ ಬೆಂಕಿ ಹಚ್ಚಿ ಅದ್ನೆಲ್ಲಾ ಸುಟ್ ಬಿಡ್ತಾರೆ.
ಹೌದಾ.
ಹ್ಮ್
ಹ್ಮ ಸರಿ.
ಹ್ಮ್